ಹಲೋ,
ಹಲೋ, ಕೇಳ್ತಾ ಇದೆ. ಹಾ ಕೇಳ್ತಾ ಇದೆ ಅರಾಮದಿ ಏನಪ್ಪಾ ಏನಿಲ್ಲ ನಾವು ಆರಾಮ್ ನೋಡಊಟ ಅಲೋ, ನಮ್ದು ಆಯ್ತಪ್ಪ ಅಪ್ಪ ಅಮ್ಮ ಎಲ್ಲಾ ಹ್ಮ್, ಆಯ್ತು ಊಟ ಆಯ್ತು ಅಪ್ಪ ಅಮ್ಮ ಅವ್ರು ಎಲ್ಲಾರ ಆರಾಮದಾರ.
ಹಾ, ಅರಾಮ್ ಆದಾರ ಅರಾಮ್ ಏನ್ ಮಾಡತ್ತರಿ?
ಏನಿಲ್ಲಪ್ಪ ನಾವು ಸುಮನೆ ಕುಂತಿದ್ದೀವಿ ನೀವು
ಏನ್ ನಾವು ಇದು ಬೆಂಗಳೂರಾಗದಿವಿ ನೋಡಪ್ಪ.
ಹೌದು! ಏನ್ ಕೆಲ್ಸ ಮಾಡ್ತೀರಾ
ನಾವು ಇದು ಸ್ವಿಗ್ಗಿ ಹೊಡಿತೀವಿ ಬೆಂಗಳೂರಗ. ಸ್ವಿಗ್ಗಿ ಒಡಿತಿವಿಸುಗ್ಗಿ ಹಾ
ನಿಂದೆ ಬೈಕ್ ಇದಿಯಾ
ಹಾ, ನಂದುಬೈಕಾದ ಸ್ವಂತ್ ಬೈಕಾದ ಇಲ್ಲಾನಾವು ಆಡ್ರ ಹೆಂಗ್ ಹೋಡ್ತೀವಿ ಅದ್ರ ಮೇಲೆ ಲೆಕ್ಕಪ್ಪಾ. -
ಒಂದ್ ದಿನಕ್ಕೆ ಎಷ್ಟು ಬುಳ್ತಾವ ಆರ್ಡ್ರ
ಆಡ್ರ ನಾವ್ ಹೆಂಗ್, ಹೆಂಗ್ ಹೊಡತೀವಿ ಅದ್ರ ಮೇಲ, ಒಂದ ಒಂದು ಕಿಲೋಮೀಟರ್ ಲೆಕ್ಕ ಕೊಡ್ತಾರ ಅವರು. ಒಂದು ಆರ್ಡ್ರ ಡೆಲಿವರಿ ಮಾಡಿದ ಅಂದ್ರ ಏನಿಲ್ಲ ಅಂದ್ರೆ ಒಂದು ಐವತ್ತರಿಂದ ಅರವತ್ತು ಪ ಹೋಗ್ತೈತ
ಹಾ, ಹಾ, ಹ ಎಲ್ಲ ಟ್ರಾಫಿಕ್ ಅದೆಲ್ಲಾ ಕಾಮನ್ ಆಗಿ.
ಏ ಅಣ್ಣ ಟ್ರಾಫಿಕ್ ಬಾಳ ಇರ್ತ ಒಂದ ಬಾಳ ಇರ್ತದ. ಒಂದ ಕಿಲೋಮೀಟರ್ ಒಂದು ಕೀಲೊಮೀಟರಹೋದ್ರೆ ಟ್ರಾಪಿಕ್, ಒಂದು ಕಿಲೋಮೀಟರ ಹೋದ್ರೆಟ್ರಾಫಿಕ್ ಹ್ಮ್ ಹ್ಮ್ಮ್
ಎಲ್ಲ ವಾತಾವರಣ ಎಲ್ಲ ಸ ಸಟ್ ಆಗಲ್ಲ ನಂಗ್
ಹ್ಮ್ ಸಟ್ಟ ಆಗದ ನಾ ಬಂದ ತಿರುಗಿ ಒಂದ್ ವರ್ಷ ಮ್ಯಾಲ ಆಯ್ತಾ ಈಗ ಹ್ಮ್ ಈಗ ನೀ ಏನ್ ಮಾಡತಿ ಊರಾಗ
ನಾನು ಏನ ಇಲ್ಲಪಾ ಸುಮ್ನೆ ಕಾಲೇಜ ಹೊಂಟಿದ್ದೆ ನೋಡ ಸ್ಕೂಲ್ಗ್ತ ಗೆ ಹೋಯ್ತ ಕಾಲೇಜ್ ಹೊಂಟಿರೊದ
ಹತ್ತ ಜನ ಹ್ಮ್ ಹ್ಮ್ಮ್ ಹ್ಮ್ಮ್
ಏನಲ್ ಅದೇ ಕೆಲ ಮಾಡ್ತೀವಿ ನಂದನು ಕಾಲೇಜ್ ಮುಗಿದು ಡಿಗ್ರಿ ಹ್ಮ್ ಅವರು ಕೆಲ್ಸಕ್ಕೆ ಹೋತಾರಪ ಹ್ಮ್ ಅವರು ಇಲ್ಲೇ ಲೋಕ ಲೋಕಲ್ ದಾಗ ಕೆಲ್ಸಕ್ಕ್ ಹೊಕ್ಕರ ಅವರು ಎಲ್ಲರೂ
ಅವನು ಅಂತು ಕಾಲೇಜ ಮುಗೀತು ಪಿ ಯು ಸಿ
ಹಾ
ನಮ್ಮ ಅಪ್ಪ ಅಮ್ಮ ಅವರಾ ಅದೇ ಯಾರನ ಮನಿ ಗೊತ್ತ ಇದ್ರ ಮನೆ ಕೆಲ್ಸ
ಮನೆ ಕೆಲ್ಸಕ್ಕೆ ಹೋಗ್ತಾರ? ಹ್ಮ್ ಹ್ಮ್ ತಂಗಿ ಗು ಅಲ್ಲೇ ಹಚ್ಚಿರಿ ಸ್ಕುಲ್ಗೆ.
ನಂದು ನಂದ್ ದುಡ್ಡ ಹಾ ಬೆ ಏನ್ ಅಣ್ಣಾ ಹಲೋ
ನಿಮ್ ತಂಗಿಗೆ ಎಲ್ಲಿ ಹಚ್ಚಿರಪ್ಪಾ ಸಾಲಿಗೆ.
ಸಾಲಿ ಇಲ್ಲಿಯೋ ವ ಅಲ್ಲಿ ಊರಾಗ ಓದ್ತಾರೀ ನಾ ನಮ್ಮ ತಂಗಿನೂ ಇಲ್ಲ ಅಲ್ಲಿ ಊರಾಗ ಅದಾರ ನಾವು ಬೆಂಗಳೂರು ಕ ಹ್ಮ
ಹೌದು ಹೌದ
ಹ್ಮ ನಂದನು ಇದು ಪಿ ಯು ಸಿ ಮುಗಿತ
ಹಾ
ಹಾ ಪಿ ಯು ಸಿ ಮುಗಿತ ಎಲ್ಲ ಡಿಗ್ರಿ ಅಡ್ಮಿಷನ್ ಮಾಡಿದೆಯಾ ಹ್ಮ್ ಡಿಗ್ರಿ ಅಡ್ಮಿಷನ್ ಮಾಡಿದೆ ಅಲ್ಲಿ ಅಲ್ಲಿ ಊರಾಗ ಮಾಡವಿ ಯಾಕ ಇರ್ಬೇಕಪ್ಪಾ ಸುಮ್ನೆ ಡಿಗ್ರಿ ಕ್ಲಾಸ್ ಕರೆಟ್ ನಡಲ್ ನಮ್ ಕಡೆ ಸುಮ್ನ್ ಮನೆ ಜವಾಬ್ದಾರಿ ಒಂದು ಬಿತ್ತಲ್ಲ ಅದ್ರಾಗ ಅದಕ್ಕ ಕೆಲ್ಸಕ್ಕನ ಹೋಗ್ಬೇಕ ಅಂತ ಈ ಕಡೆ ಬಂದವಿ ನಾವ ಫಸ್ಟ್ ಗೆ
ಹು ಹು ಸರಿ ಸರಿ ಸರಿ ಅಂದ್ರೆ ಏನಲ್ಲ ಊಟ ಅದೆಲ್ಲ
ಊಟ ನೋಡಪಾ ನಿ ನಾವು ಮನೆಯ್ರ ಮನಿ ಮನಿ ಮಂದಿ ಎಲ್ಲಾ ಬಂದವ ಅಂದ್ರ ಊಟ ಎಲ್ಲಾ ಮನೆಗೆ ಮಾಡ್ತಾರ ನಾವ್ ಮ ನಾವ್ ಬರೇ ಫ್ರೆಂಡ್ಸ್ ಅವರು ಬಂದಿದೇವಿ ಅಂದ್ರ
ನಾವ ಎಲ್ಲಿನ ಬಾಜ ಓ ಬಂದಾಗ ಇಂತಲ್ಲಿ ರಸ್ತೆದಾಗ ಹೋಟೆಲ್ ಇರ್ತಾವಲ್ಲಾ ಅಂತಲ್ಲಿ ಮಾಡ್ಕೋಬೇಕು.
ಊಟ
ಹ್ಮ್ ಹಾ ಊಟ ಎಲ್ಲಾ ಸರಿಪ ಮತ್ತೆ ಹೆಂಗ ಮನೆಯಲ್ಲಿ ಮಾಡಿದ್ರೆ ಪಾಡ ಯಾಕಂದ್ರೆ ರೊಕ್ಕ ಕಾಸು ಉಳಿತೈತಿ
ಹ್ಮ್
ಓ ಮತ್ತ ಹೊರಗ ಮಾಡಿದೇವಿ ಅಂದ್ರೆ ಕಾಾಸ ಇಡ್ಬೇಕು ಅದಕ್ಕೆ ಒಂದು ದಿನ ಡೈಲಿ ಏ ಎರಡನೂರಿಂದ ಮುನ್ನೂರು ಅದೇ ಊಟಕ್ಕೆೇಡ್ಬೇಕ ಆ್ತತಿ ನಾವ್ರಪ್ಪ
ಹ್ಮ್ ಹ್ಮ್ ರುಚಿ ಇರ್ತದ ಅಡಗೆ ಎಲ್ಲ
ಹ್ಮ್ ಅಡಿಗೆ ಎಲ್ಲಾ ಮತ್ತ ಹೋಟಲ್ ಇರ್ತತಿ ಎಲ್ಲಾ ರುಚಿ ಮಾಡಿರ್ತಾರ ಅಷ್ಟೊಂದು ಮನೇನ್ ಮನೆ ಟೇಸ್ಟ್ ಬಂದಂಗ ಬರಲ್ಲಾ
ಹ್ಮ್ ಹ್ಮ್
ಹ್ಮ ಹ್ಮ್ ಮನ್ಯಾಗ ಹೋಟಲ್ ಹೋಟಲ್ಲೇ ಮತ್ತ ಮನ್ಯಾಗ ಹೆಂಗ್ ಮಾಡ ಹಂಗ್ ಬರ್ಲ್ಲ
ಹ್ಮ್ ಹ್ಮ್ ಇರ್ಲಿ ಇರ್ಲಿ ಇರ್ಲಿ ಸ್ವಲ್ಪ ದಿನ ಕಷ್ಟದಿಂದ ಎಲ್ಲಾ ಹೋದ್ಮೇಲೆ ಆರಾಮ್ಸೆ ಮನ್ಯಾಗ ಬಂದು ಊಟ ಮಾಡೋದ
ಹಾ ಏನ್ ಮಾಡೋ ಸಾಲ ಒಂದಗೈತಿ ಅದಕ್ಕ ಊರ್ ಬಿಟ್ಟು ಬಂದ್ವಿ
ಹ್ಮ್ ಸಾಲ ಯಾರಿಗಿಲ್ಲಪ್ ಎಲ್ಲರಿಗೂ ಅದು ನಿನ್ಗೊಬ್ಬನಗ
ಎಲ್ಲರಿಗೂ ಅದ ಬಿಡು ಮತ್ತ ಮುಡಸ್ಬೇಕಲ್ಲ ಅದು ಯಾವ್ದಂತ ಅಷ್ಟೇ ಸುಮ್ ಕುತ್ ಆಗ್ತೈತ
ಹ್ಮ ಅದು ತ ಕರೆಕ್ಟ್ ಅದು ಇಲ್ರಿ ಇಲ್ರಿ ದು ಏನ್ ಎಷ್ಟೋ ಮಾಡ್ತೇವ ಒಂದಿನ ಕೆಲಸ
ಒ ಒಂದಿನಕ ನಾ ಬೆಳಗ್ಗೆ ಎಂಟ್ ಎಂಟ ಗಂಟೆಕ್ ಹೋದ್ನಿ ಅಂದ್ರೆ
ಹ್ಮ್
ಆ ಸಾಯಂಕ ನೈಟ್ ಏನಿಲ್ಲಾಂದ್ರೆ ಎಂಟ ಗಂಟೆಗೆ ಬರ್ತದ ನೋಡ್ತ
ಹ್ಮ
ಹ್ಮ್ ನೈಟ್ ಎಂಟು ಗಂಟೆಗೆ ಬರ್ತೇನೆ
ಎಷ್ಟು ಬೀಳ್ಬೋದು ಅಂದಾಜು ನಿಂದ ಕಾಸು
ನಮ್ ಕಾಸು ಒಂದು ದಿನಕ್ಕೆ ಏನಿಲ್ಲ ಅಂದ್ರರು ಸಾವಿರಿಂದ ಒಂದೂವರೆ ಸಾವಿರ ಅಷ್ಟು ಹ್ಮ್ ಆಗ್ಬೋದು ಒಂದು ಚಾ ಚಂತನ ಹಿಡುದು
ಹ್ಮ್ ಹ್ಮ್ ಎಲ್ಲಿ ನಿಂದು ಗಾಡಿದು ಪೆಟ್ರೋಲ್ ಬರ್
ಹ್ಮ ಪೆಟ್ರೋಲ್ ಖರ್ಚು ಗಿರ್ಚ ಎಲ್ಲಾ ತೆಗೆದು ಒಂದ ಹದನೈದನೂರು ರೂಪಾಯಿ ಉಳತೈತಿ ಅದೇ ನಮ್ ಸ್ವಂತ್ ಸ್ವಂತ ಬೈಕ್ ಇದ್ರ ಅಮೌಂಟ್ ಜಾಸ್ತಿ ಉಳಿತೈತಿ ನಾವು ಇಲ್ಲಿ ರೆಂಟ್ ಇ ತಗೋಂದು ಓಡ್ಸ ಕಡ್ವಿ ಅಂದ್ರ
ಹ್ಮ್
ಹೆಚ್ಚಿಗೆ ಬಿಳಿತೈತಿ ರೆಂಟ್ ಕಟ್ಬೇಕಲ್ಲ ಮತ್ತೆ ಡೈಲಿ ರೆಂಟ್ ಕಟ್ಬೇಕು ನಾವು ಬೈಕಿಗೆ
ಹಾ
ನಮ ಸ್ವಂತ ಬೈಕ್ ಇದ್ರೆ ನಡತೈತೆ ಡೆಲಿ ರೆಂಟ್ ಇಷ್ಟಂತ ಇರ್ತತೆ ಕಾಮ್ ಕಂಪನಿಯ ಅವರು ಇರ್ತಾರಲ್ಲಾ ಅದು ಒಂದು ಓನರ್ ಇರ್ತಾರಲ್ಲ ಅವರು ಹ ಕಂಪನಿ ಕಡೆಲ್ಲಸಿ ಇಷ್ಟ ಅಷ್ಟ ಕಟ್ ಬೇಕಪಾ ಒಂದ್ ದಿನಕ್ಕೆ ಇರ್ತೈತಿ ಅಷ್ಟು ಕಟ್ಬೇಕ ನಾವ ಹ್ಞ
ಹ್ಮ ನಿಮ್ದೇನ್
ಆರಾಮ ಯಾವ್ದ್ ಮನ ಕಡೆ ಟೆನ್ಷನ್ ಹ ನಾನ್ ಪಿ ಸಿ ಪಿ ಸಿ ಕಂಪ್ಲೀಟ್ ಆಯತ ನಂದುನು ಇವಾಗ ಹಲೋ ನಾ ನಾನ್ ಡಿಗ್ರಿ ಅಡ್ಮಿಷನ್ ಮಾಡಿ ಬಂದೇನ ಇಲ್ಲಿ ಊರಲ್ಲಿ
ಹಚ್ಚಿದೆನ್ ಹಾ ಹಾ
ಹಾ ಇನ್ನುೂ ಹಚ್ಚಿಲ್ಲ ಹಚ್ಬೇಕು
ನೋಡಿ ಮತ್ ಡೈಲಿ ಕ್ಲಾಸ್ ಹೋಗತ್ತಿನ
ಆ ಕ್ಲಾಸಿಗೆ ಹೋಗ್ಬೇಕ ಅಂದ್ ಮಾಡನ್ ಮತ್ತೆ ಏನ್ ಮಾಡೋದು
ಹೌದಾ
ಹ್ಮ
ನೋ ಅದ ಆ ಕಡೆ ಕರೆಕ್ಟ್ನ ಓದ್ಪ ಮ ನಾವ್ಂತ್ ಬಿಟ್ಟ ಹ ಹಾ
ಹ್ಮ್ ನೀಂಟನ್ ಮಾಡ
ಕಂಟಿನ್ಯೂ ಮಾಡ್ಬೇಕಂದ್ರೆ ಈ ಕಡೆ ಮನಿ ಸಾಲ ಯಾರ ಕಟ್ಬೇಕು
ಹಾ
ಎಲ್ಲಾ ಸಕ್ಸಸ್ ಮಾಡ್ತನ
ಹಾ ನಿಮ್ದು ಕರೆಕ್ಟ್ ಐತಿ ಮತ್ತ ಈ ಕಡೆ ಮತ್ ಮನಿದ್ ಹೆಂಗ್ ಮಾಡ್ಬೇಕ ಅದ ಹೇಳ ಮನಿಂದ ಒಂದು ಸಾಲ ಕಟ್ಬೇಕಲ್ ಮತ್ ಮಾ ಸಾಲ ಕೊಟ್ಟರು ಮನಿಗ್ ಬಂದ್ ಕೂಡ್ತಾರ
ಅದು ಏನಪ್ಪ ಮತ್ತೆ ಇವಾಗಾಲ ಆದ ಕಾಲಿ ಬಿಟ್ರೆ ಕಡೆ ನೀನ್ ಜೀವಾಳ ಪೂರ್ತಿ ಮನೆಗಾಗಿ ದುಡಿಬೇಕು ಹ್ಮ ಕಾಲೇಜ್ಗೆ ಹೋದ್ರರು ಹಾಗೆ ಕಾಲೇಜ್ ಹೋಗ್ತಾ ಕೆಲ್ಸ ಮಾಡು
ಹ್ಮ ಇಲ್ಲಪ್ಪಾ ಮತ್ತ ಆ ಕಡೆ ಕಾಲೇಜ ಅಲ್ಲಿ ಅಲ್ಲಿ ಯಾವ ಕೆಲ್ಸ ಸಿಗಲ್ಲ ನಮ್ ಕಡೆ ಉತ್ತರ ಕರ್ನಾಟಕ ಸೈಡ್ ಯಾವ್ ಕೆಲಸ ಸಿಗೋದಿಲ್ಲ
ಹ
ಹೋದ್ರೆ ಹೊಲ್ಕೆ ಹೋಗ್ಬೇಕಲ್ಲ ಹೊಲ ಮನಿನೇ ಮಾಡ್ಬೇಕ
ಅಲ್ಲಿ ಯಾವ್ದಾದ್ರು ನೋಡ್ಬೇಕು ಹ್ಮ್ ಇಲ್ಲ ಅಲ್ಲೇ ಬೆಂಗ್ಗಳೂರಲ್ಲೇ ಯಾವ್ದ್ ಬಿ ಕಾಲೇಜ್ ನೋಡ್ಬೇಕಿಲ್
ಕಾಲೇಜ ನೋಡ್ಕ ಕುಂತ ಅಂದ್ರ ಈ ಕಡೆ ಮನಿ ಸಾಲ ಯಾರ್ ಕಟ್ತಾರ
ಓ ಹ್ಮ ಹ್ಮ್ ಅದು ಕರೆಕ್ಟ್ ಅದಪ ಒಪ್ಕೋತೀನಿ ಮತ್ತೆ ಇವಾಗ ಕಾಲೇಜ್ ಬಿಟ್ಟ ಅಂದ್ರೆ ಮುಂದ ನಿಂತ ಜೀವನ
ಜೀವ್ನ ಏನ್ ಮಾಡ್ತಿ ಈಗ ತಂದೆ ತಾಯಿ ಬಂದ್ ಅವ್ರ ತೊಂದ್ರೆ ಕೊಡತ್ತಾರ ಅಂದ್ರ ಮತ್ತತ್ ಅವ್ರಕ ಅವ್ರ ಅವ್ರೇನ್ ನಮ್ಗಲ್ಲ ಮತ್ ಅವ್ರಿಗ ಏನ್ ಅವಮಾನ ಅಂದ್ರೆ ನಾವೇಂಗ್ ತಾಳ್ಕೊಬೇಕ್ ಹೇಳ್.
ಹ್ಮ್ ಹ್ಮ್ ಹ್ಮ್ ನೋ ನೋಡಪ್ಪಾ ನಿನ್ ಮನ್ಸು ಹೇಗ್ ಹೇಗ್ ಮಾಡ್ತೀವ ಅದ ನಿನಗ್ ಬಿಟ್ಟಿರೋದು.
ಹ್ಮ್ ಹಂಗೆ ಡಿಗ್ರಿ ನಂಬಲಿ ಕ್ಲಾಸ್ ಏನ್ ಇರಲ್ಲ ಡೈಲಿ ನಡದ್ರೆ ಒಂದ್ ಎರಡ್ ಕ್ಲಾಸ್ ಅಷ್ಟ ನಡತಿ ತಿ.
ಹ್ಮ್ ಹ್ಮ್.
ಹ್ಮ್ ಬಾಳ ಕ್ಲಾಕ್ಸ್ ನಡ್ಯಲ್ಲ ಇದು ಡಿಗ್ರಿ ನಮ್ಮಂಬಳಿ.
ಹಾ.
ಹ್ಮ್ ಅದಕ್ಕ ಹೋದ್ರಾಯ್ತ್ಪಾ ಅಂತ. ಈ ಕಡೆ ಕೆಲ್ಸನು ಆಗ್ತವ ಈ ಕಡೆ ಕಾಲೇಜುನು ಮುಗತೈತಿ. ಮತ್ ಬಂದಿ ನೋಡು.
ಹ್ಮ್ ಹ್ಮ್.
ನೀನು ನೋ ಮತ್ತೆ ಚಲೋ ನಿಮ್ ಕಾಲೇಜ್ ದಾಗ್ ಕ್ಲಾಸ್ ಹೇಳ್ತಿದ್ರ್. ಹಾ ನಿಮ್ ಟಿಪ್ ನಿಮ್ ಕಡೆ ಎಲ್ಲಾ ಚೊಲೋ ಇರ್ತದ ಕ್ಲಾಸ್ ಕಾಲೇಜ್ ನಲ್
ಹಾ ನಡೀತದ ಎಲ್ಲ ಸರಿಗ್ ನಡಿತದ ಹಾ ಚಲೋ ಹೇಳ್ತಾರ ಎಲ್ಲ. ಕ್ಲಾಸ್ ಗೀಸ್ ಎಲ್ಲ.
ಹಾ ಹಾ ಹೌದ್ ಹೌದ್. ಕಡೆ ಚಲೋ ಇರ್ತವ ಕಾಲೇಜ್ ನಮ್ ಕಡೆ ಕಾಲೇಜ್ ಕರೆಟ್ ಇರಲ್ಪ. ಹಾ ಊಟ ಗಿಟ್ಟ ಎಲ್ಲ ಮುಗಿದವ ಸುಮ್ನೆ ಹಿಂಗೆ ಅದೇ ಆರ್ಡ್ರ ಗಳು ಬೂಳ್ತವ ಅಂತ ಸುಮ್ ಕುಂತೀನ್ ನೋಡು.
ಹೊ ಹೌದಾ.
ಸರಿ ಸರಿ ಇಡ್ಲಾ ಹಾ ಹಾ.
ಸರಿ.